ಹಲೋ
ಕಳಸ್ತಿದ್ಯಾ
ಹಾ ಕೇಳಿಸತಿದ್ದ ನಮಸ್ಕಾರ
ಹಾ ನಮಸ್ಕಾರ ಹೇಳಿ
ಹ್ಮ್್ಮ ಏನ್ ಮಾಡ್ತಾ್ದೀರಾ
ಹ ನಿದ್ದೆ ಬಂದಿಲ್ಲ ಮತ್ತೆ ಆಚೆೆಗೆ ಬಂದೆ
ಹಾ
ಆಚೆ ಬಂದು ಮನೆ ಒಳಕ್ ಹೋಗ್ತಾ ಇದ್ದೀನಿ
ಹಾ
ಅ ನೀವು.
ನಾವು ಸೇಮ್ ಬ್ರೋ. ಆಚೆ ಈಗ ನಿಂತ್ಕೊಂಡಿದ್ದೀವಿ ಕುತ್ಕೊಂತ ಇದಿನಿ ನಿಂತ್ಕೊಂಡಿದ್ದೀವಿ.
ಹ
ಹ ಹ್ಮ ಮುಂಚೆ ಏನ್ ಕೆಲ್ಸ ಮಾಡ್ ಇಲ್ಲ ಬ್ರೋ. ಮನೆನೆಲ್ಲಾ ಮಲಗಿದ್ದಾರೆ ಚಿಕ್ ಮನೆ. ಮುಂದೆ ಏನು ಕೆಲ್ಸ ಮಾಡ್ಕೊಂಡಿದೀನಿ ಮುಂಚೆ.
ನಾನ.
ಮುಂಚೆ ಏನ್ ನೀವೇನ್ ಕೆಲ್ಸ ಮಾಡ್ಕೊಂಡಿದ್ವಿ ಬ್ರೋ ಅಂದೆ.
ಅದೆ ಬ್ರೋ ಒಂದ ಎರಡು ಹೇಳೋಕೆ.
ಅಯ್ಯೋ ಫಸ್ಟ್ ಫಸ್ಟ್ ಏನ್ ಕೆಲ್ಸಕ್ ಹೋಗ್ತಾ ಇದ್ರಿ.
ಫಸ್ಟ್ ನಾನ್ ಹೋಗಿದ್ದು ಅಂದ್ರೆ ತೋಟಗಳಿಗೆ ಕೆಲ್ಸಕ್ಕೆ ಹೋದೆ.
ಹ
ತೋಟುದ್ ಕೆಲ್ಸಗಳದ್ರೆ ಗೊತ್ತಲ್ಲ ಕಳೆವರಿ ಅದು. ಟೊಮಾಟೊ ಕೀಳೋದು ಪಿನ್ಸಕಾಯ ಕೀಳೋದು.
ಹಾ ಹಾ ಹೇಳಿ ಹೇಳಿ.
ಈತರ ಕೆಲ್ಸಗಳಿಗೆಗೋದೆ.
ಹಾ
ಆಮೇಲೆ. ಬೆಡ್ ಇಪ್ಪತ್ತು ದಿನ ಬ್ಯಾರೆ ಕೆಲಸಕ್ಕ್ ಹೋದೆ.
ಹಾ
ಕಾಲುಗಳ ಕೈಗಳೆಲ್ಲ ತೂತ್ ಬಿದ್ ಹೋಗಿದ್ದೊ ಹಿಟಿಗೆ.
ಹಾ
ಬಿಟ್ಬಿಟ್ಟೆ ಮತ್ತೆ ಕಾಲೇಜಗೆ ಹೋದೆ ಮನೇಲಿ ಗಲಾಟೆ ಮಾಡ ಈ ಕೆಲಸಗಳಿಗೆ ಹೋಗಿದ್ನಾಲ.
ಹ
ಅಮೇಲೆ ಮತ್ತೆ ಕಾಲೇಜ್ಗೆ ಹೋದೆ.
ಹಾ
ಆಮೇಲೆ ಐಟಿಐ ಕಂಪ್ಲೇಟ್ ಮಾಡ್ಕೊಂಡು ಹ. ಒನ್ ಅಂಡ್ ಹಾಫ್ ಇಯರ್ ಹೋದೆ.
ಹಾ
ಆಮೇಲೆ ಆ ಸಿಕ್ಸ್ ಮಂತ್ಸು ಕರೆಸ್ಪಾಂಡಿಂಗ್ ಹಚ್ಕೊಂಡು.
ಹಾ
ಹ ವೆರಿಕಾರ್ಡ್ ಕಂಪನಿಗೆ ಹೋದೆ.
ಕಂಪನಿಗ್ ಹೋದ್ರಾ.
ಹಾ ವಿಲ್ಪಾರ್ಕ್ ಅಂತ ಅಂದ್ರೆ ಅದ ಕಂಪನಿ ಅಂದ್ರೆ. ಬುಲ್ಲೋರ್ ಅದಲ್ಲ ಹೋಗದು ಅಂಗಡಿಗೆ ಐಟಮ್ ಹಾಕೋದು. ಅದು ತಿಂಡಿಗಳು ಅಕ್ಕಿ ಮೂಟೆ ಸಕ್ಕರೆ ಮೂಟೆ. ಬಿಸ್ಕಿಟು ಕುರ್ಕುರೆ ಈ ತರದ್ದೆಲ್ಲ ಹಾಕ್ತಾ ಇದ್ವಿ.
ಹಾ ಹಾ ಹಾಂಗ್ಮಾಡಿ.
ಅಲ್ಲಿ ಯಾವ
ಅಂದ್ರೆ ಫುಡ್ ಕಂಪ್ನಿನ ಅದು.
ಹಾ ಅಲ್ಲಾ.
ಹ್ಮ್
ತಿಂಡಿಗ್ಗಳು ಮಿಚಾರಗಳುೋ
ಅದೇ ಅದೇ ವೇಸ್ಟ್ಫುಡ್ಡು
ಹ ವೇಸ್ಟ್ ಅಲ್ಲಾಗ ಜಂಕ್ ಫುಡ್
ಅದೇಬ್ರು ಮಿಕ್ಚರು ಪ್ಯಾಕೆಟ್ ಮಾಡೋದದು ಮಿಚರ್ ಮಾಡೋದು ಇಲ್ಲ
ಹೆಂಗಗೆ
ಹಾ
ಕೂರೆಗಳ ಎಲ್ಲಾ ಪ್ರತಿಯೊಂದು ಪ್ಯಾಕಿಂಗ್ ಆಗಿ ಕಂಪ್ನಿ ಬರ್ತಾ ಇದ್ವು
ಹಾ
ನಮ್ಮ್ ಹತ್ರ ಹಂಗಿಲ ಅವರು
ಹ
ಕಾಲ್ ಮಾಡಿ ಬುಕ್ ಮಾಡ್ಕೊಂತ ಇದ್ರು
ಹಾ ಹಾ
ನಾವು ಆ ರೂಟ್ ಆ ರೂಟ್ ಅಲ್ಲಿಾವ ಅಂಗಡಿಗೆ ಇದ ಐಟಮ್ ತಕೊಂಡು
ಹ್ಮ
ಅದ್ರಲ್ಲಿ ಬಿಲ್ ಬರ್ತಾ ಇತ್ತು
ಹಾ
ಬೆಲ್ ನೋಡ್ಕೊಂಡ ಹೋಗಿ
ಹ್ಮ್
ತಗೊಂಡು ಎತ್ತಿ ಅವ್ರ ಐಟಮ್ ಅವ್ರ ಕೊಟ್ಬಿಟ್ಟು ಅಮೌಂಟ್ ತಗೊಂಡು ಬರ್ತಾ ಇದ್ದಿದ್ದು
ಹಾ
ದಿನಕ್ಕಲ್ಲ ಅಂದ್ರರು ಒಂದು ಎಂಬತ್ ಅಂಗಡಿಿಗೆ ಹೋಗ್ಬೇಕು
ಹೌದಾ
ಎಂಬತ್ ಅಂಗಡಿಿಗೆ ಹೋಗಿ ಕೊಟ್ಬಿಟ್ಟು ಬರ್ಬೇಕಿತ್ತು
ನೆಟ್ವರ್ಕ್ ಇಲ್ಲ ನೋಡಿ ಬ್ರೋ
ನನಗೆ ಕಂಪನಿ ಕಡೆ ನೂ ಕಿಸತಿದಯಾ
ರಿ ಏನ ಕೇಳಸ ಇಲ್ಲ ನೆಟ್ವರ್ಕ್ ನೆಟ್ವರ್ಕ್ ಇಲ್ಲ ನೋಡಿ
ಈಗ ಕೆಲಸಇಲ್ವಾ
ಹಾ ಇವಾಗ ಕೇಳಿಸ್ತಿದೆ ಬಿಡೆ
ಆ ಅದು ಅಮೌಂಟ್ ಪೇಮೆಂಟ್ ನನಗೆ ಕಂಪ್ನಿ ಕಡೆಯಿಂದ ಬರ್ತಾ ಇರ್ಲಿಲ್ಲ
ಹಾ ಮತ್ತೆ
ಆ ಬುಲಾರದಲೆಲ್ಲಿ ಹೋಗ್ತಾ ಇದ್ದೆ ಅಲ್ವಾ ನಾನು
ಹ್ಮ್
ಬೊಲಾರವನ ಓನರ್ ಇಲವ ಅವನು ಡೈಲಿ ಐನೂರು ಐನೂರು ಕೊಡ್ತಾ ಇದ್ದ
ಹಾ
ಒಂದ್ಸಲ ವಾರಕ್ ಒಂದ್ಸಲ ಕೊಟ್ಬಿಡ್ರಣ್ಣ ಅಂದೆ
ಹ್
ಎರಡು ವಾರ ಕೊಟ್ಟ ಮೂರ್ನೇ ವಾರ ಕೊಡ್ಲಿಲ್ಲ ನಾಲ್ಕನೇ ವಾರ ಅರ್ಧ ಅಮೌಂಟ್ ಕೊಟ್ಟ ಇನ್ನು ಒಂದ್ ವಾರ ಅದು ಕೊಡ್ಲಿಲ್ಲ
ಹ್ಮ್
ಆಮೇಲೆ ಫುಲ್ ಕ್ಲಿಯರ್ ಮಾಡು ಬರ್ತೀನಿ ಅಂದ ಅವರು ಅದು ಇ ಇದು ಅಂದ್ರು ನಾನ್ ಹೋಗೋದ್ ಬಿಟ್ಬಿಟ್ಟೆ.
ಹಾ
ಮತ್ತೆ ಅಮೌಂಟ್ ಬಿಟ್ಟಿಲ್ಲ ವಸೂಲ್ ಮಾಡ್ಕೊಂಡೆ.
ಹ್ಮ್
ಅಲ್ಲಿ ಕಂಪ್ನಿ ಬಿಟ್ಬಟ್ಟ್ಮೇಲೆ ಮ ಮತ್ತೆ ಯಾಕ ಮತ್ತೆ ಕಾಲೇಜ್ಗೆ ಎಕ್ಸಾಮ್ ಟೈಮು.
ಹಾ
ಕಾಲೇಜ್ಗೆ ಎಕ್ಸಾಮ್ ಹೋದೆ.
ಹಾ
ಮತ್ತೆ ಕಾಲೇಜ್ ಮುಗಸ್ಕೊಂಡು ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ. ಟೂ ಮಂತ್ಸು ಖಾಲಿಯಾಗಿ ಓಡಾಡ್ಕೊಂಡಿದ್ದೆ ಕೆಲ್ಸ ಇಲ್ಲ ಏನ ಇಲ್ಲ.
ಹ್ಮ
ಮತ್ತೆ ಬ್ಯಾಂಗ್ಳೂರಲ್ಲೆ ಎಚ್ ಎ ಎಲ್ ಕಂಪ್ನಿ.
ಹಾ ಹಾ ಹೇಳಿ ಹೇಳಿ ಹೇಳಿ ಗೊತ್ತ ಹೇಳಿ ಅದು ಫುಲ್ ಟ್ರೆಂಡು.
ಹ ಫ್ರೆಂಚ್ ಹ ಹೌದು. ಅ ಕಂಪನಿಗೆ ಹೋದೆ ಎಸ್ಟು ಸಿಕ್ಸ್ ಮಂತ್ಸ್ ಹೋದೆ.
ಹಾ
ಸಿಕ್ಸ್ ಮಂತ್ಸ್ ಆಗಿ ಬಿಟ್ಬಿಟ್ಟೆ ಅಲ್ಲು ಹೋಗಕ್ಗಿಲ್ಲ.
ಹಾ
ಟ್ರಾವೆಲಿಂಗ್ ಕಷ್ಟ ಅನ್ಬಿಟ್ಟು ಅಲ್ಲು ಬಿಟ್ಬಿಟೆ.
ಹ
ಅಲ್ ಬಿಟ್ಮೇಲೆ ಫ್ಲಿಪ್ಕಾರ್ಟು.
ಫ್ಲಿಪ್ಕಾಟ್ಗೋದಾ.
ಹಾ ಫ್ಲಿಪ್ಕಾರ್ಟ್ಗೆ ಹೋದೆ ಫ್ಲಿಪ್ಕಾರ್ಟ್ಗೆ ಟೂ ಮಂತ್ಸ್ ಹೋದೆ.
ಹಾ
ಟೂ ಮಂತ್ಸ್ ಹೋದೆ ಫ್ಲಿಪ್ಕಾರ್ಟ್ ಗೆ.
ಹಾ
ಅಲ್ಲೂ ಬಿಟ್ಬಿಟ್ಟೆ.
ಹಾ
ಮತ್ತೆ ಬಿಲ್ ಇದು ಬೀರಯ ಕಂಪನಿ ಅಂತ.
ಹಾಂ
ವೀರ್ಯ ವೀರ್ಯ ಕಂಪನಿ ನೇಮ್ ವೀರ್ಯ.
ಹಾ ಹಾ ಹೇಳಿ ಹೇಳಿ ಹೇಳಿ.
ಜೆ ಸಿ ಪಿ ಬಗ್ಗೆ ತ ರೆಡಿ ಆಗೋದಲ್ಲಿ.
ಏನ ನ್ ರೆಡಿ ಆಗೋದ್ ಬ್ರೋ.
ಜೆ ಸಿ ಪಿ ಬಕೆಟುಗಳು.
ಹಾ ಹಾ
ಹ ನಾನ್ ಐಟಿಐ ಮಾಡಿದ್ದೆ ಅಲ್ವಾ.
ಹಾ
ಆ ಮೇಂಟೆನೆನ್ಸ್ ಸೇರ್ಕೊಂಡೆ.
ಹಾ
ಅಲ್ಲಿ ಎಷ್ಟು. ತ್ರೀ ಮಂತ್ಸ್ ಸಾಲ ಸ್ಯಾಲ್ರಿ ಬಂತ್ ನನ್ಗೆ.
ಹಾ
ಫಸ್ಟ್ ಮಂತು ತರ್ಟಿ ಒನ್ ತೌಸಂಡ್ ಬಂದಿತ್ತು
ಹೂ
ಸೆಕೆಂಡ್ ಮಂತ್ ಫುಲ್ ವಓಟಿಂಗ್ ಮಾಡ್ಕೊಂಡು ಫಾರ್ಟಿ ಟೂ ತಗಿದ್ದೆ
ಇಬ್್ರರು ಕನ್ನಡದದಲ್ಲಿ ಹೇಳ್ತೀರಾ ಇದ್ರಲ್ಲಿ ಇಂಗ್ಲಿೀಷ್ ಮಾತಾಡೋಂಗಿಲ್ಲ
ಹಾ ಸರಿ ಸರಿ ಮೊದನೇ ತಿಂಗಳು
ಹಾ
ಮೂವತ್ತ ಒಂದೇನ ಮೂವತ್ತೊಂದು ಮೂವತ್ತೆರಡು ಐತಿ ಇದೇ ಅಲ್ಲಿ ಆಂಬಲ ಎರಡನೇ ತಿಂಗಳು
ಹಾ
ಹ ನಲ್ವತ್ತೆರಡು ತೆಗ್ದಿದ್ದೆ
ಹ
ಮೂರನೇ ತಿಂಗಳು ಒಂದು ವಾರ ಅಷ್ಟೇ ಹೋಗಿದ್ದಿದ್ದು
ಹಾ
ಹದ್ನಾಾಲ್ಕಕ್ ಸಾವಿರ ಬಂದಿತ್ತು
ಹೂ
ವಾರದಲ್ಲಿ ಐದೇ ದಿನ ಹೋಗಿದ್ದಿತ್ತು ಹದ್ನಾಾಲ್ಕಕ್ ಸಾವಿರ ಬಂದ್ಬಿಟ್ಟಿತ್ತು
ಹೂ
ಅಲ್ಲಿ ಬಿಟ್ಬಿಟ್ಟು ಮತ್ತೆ ಅ ಯಾಕ್ಟ್ರೆ ಓಡ್ಸೋದು ಅದ
ಹೂ
ಐಟಿ ವರ್ಸ ಹೋಗಿ ಒಳ್ಳೆ ದುಡ್ ಮಾಡ್ಕೊಂಡೆ
ಹೂ
ನನ್ಕ್ ಸ್ವಲ್ಪ ಕೊಬ್ಬು ಜಾಸ್ತಿ ತಟೈಕ್ ಓಡ್ಸೋದ್ ಬಿಟ್ಬಿಟ್ಟೆ
ಹ
ಮತ್ತೆ ಪೇಂಟಿಂಗ್ ಕೆಲ್ಸಕ್ಕೆ ಹೋದೆ
ಹೂ ಇನ್ನು ಎಷ್ಟ್ ಕೆಲ್ಸ ಮಾಡಿದ್ದೀರಬ್್ರರು
ಹೌ ಈ ಕಡೆ ಹೆಂಗೆ ಹೇಳ್ತಾ ಇರೋದ ಇಲ್ಲಿ ಪೈಂಟಿಂಗ್ ಕೆಲ್ಸ ಹೋಗಿ ಪೈಂಟಿಂಗ್ ಕೆಲ್ಸ ಕಲ್ಸ್ಕೊಂಡೆ
ಹಾ
ಪೇಂಟಿಂಗ್ ಕೆಲ್ಸ ಕಲ್ತ್ಕೊಂಡು ಈಗ್ಲೂ ಮಾಡಿದ್ರ ಆರಾಮಾಗಿ ಪೇಂಟಿಂಗ್ ಕೆಲ್ಸ ಮಾಡಿದ್ರು ಒಳ್ಳೇದುಡ್ ಮಾಡ್ತೀನಿ
ಹಾ
ಪೇಂಟಿಂಗ್ ಕೆಲ್ಸ ಕಲ್ತ್ಕೊಂಡ್ಮೇಲೆ ಪೇಂಟಿಂಗ್ ಕೆಲ್ಸ ಬಿಟ್ಟು ಸ್ವಲ್ಪ ದಿನ ಗಾರೆ ಕಲ್ಸಕ್ ಹೋದೆ
ಹಾ
ಅ ಅ್ರದು ಸ್ವಲ್ಪ ಹಿಂಗೆ ಗಲಾಟೆ ಆಗ ಅದು ಬಿಟ್ಬಿಟ್ಟೆ ಈಗ ಶಾಲೆ ಆಗಿದ್ದೀನಿ
ಹೌದಾ
ಹಾ ಸರಿ ಸರಿ ನೀವೇಏನೇನ್ ಕೆಲ್ಸ ಮಾಡಿದ್ದೀರಾ
ನಾವು ಫಸ್ಟ್ ಅಂದ್ರೆ ಇಟ್ಕೆ ಫ್ಯಾಕ್ಟ್ರಿಗೆ ಗೊತ್ತಾ
ಹಾ ಹಂಗೆ ಇರಪ್ಪ ಏನ್ ಬ್ರೋ
ಇಟ್ಟಿಗೆ ಇಟ್ಟಿಗೆ ಪ್ಯಾಕ್ಟ್ರಿ
ಿಗೆ ಹ ಹೇಳಿ ಹೇಳಿ ಗೊತ್ತಾಯ್ತು ಗೊತ್ತಾಯ್ತು
ಹಾ ಇಟ್ಕೆ ್ಯಾಕ್ಟ್ರ ನಲ್ಲಿ ಮೂರ್ ವರ್ಷ ಮಾಡ್ದೆ ಕೆಲ್ಸ
ಏನ್ ಕೆಲ್ಸ ಮಾಡ್ತಾ ಇದ್ರಿ ಅಲ್ಲಿ
ಅಂದ್ರೆ ಅಲ್ಲಿ ಬಂಡಿ ಹೇಳಿಯುದು ಇಟ್ಕೆ ಬಂಡಿ
ಸರಿ ಸರಿ ಸರಿ ಹ
ಇಟ್ಕ ಬಂಡಿ ಎಳದು ಗೂಡ್ ಜೋಡಸಿ
ಹಾ
ಆಾ ಕೆಲ್ಸ ಎಲ್ಲಾ ಮಾಡ್ತಾ ಇದ್ವಿ
ಹ
ಹೂ ಆಮೇಲೆ ಅದ್ ಬಿಟ್ಟು ಕರೆ ಕೆಲ್ಸಕ್ ಹೋದೆ ನಾನು ಹಾ ತೋಟಕ್ಕೆ ತೋಟ ಕೆಲ್ಸ ಹೋದೆ
ಹಾ
ಅಂದ್ರೆ ಈ ಕಡೆ ಕೊತ್ತಂಬಿರಿ ಸೊಪ್ಪು ಅದು ಇದು ಪಲ್ಲಕ್ಕಿ ಸೊಪ್ಪು ಹೋಗ ಕೀಲಾರು
ಗೊತ್ತಾಯ್ತು ಗೊತ್ತಾಯ್ತು ಹೇಳಿ ನಾನು ಮಾಹಿತಿೀನ್ನೋದು
ಹೂ ಆ ಕೆಲ್ಸಕ್ ಹೋದೆ ಆಮೇಲೆ ಅದ್ ಬಿಟ್ಟು ತಿರ್ಗ ಆಮೇಲೆ ಮತ್ತೆ ಸ್ಕೂಲ್ಗ ಹೋದೆ
ಹಾ
ಸ್ಕೂಲ್ ಎಲ್ಲ ಮುಗಿಸಕೊಂಡು ಕಾಲೇಜ್ಗೆ ಇರ್ತದೆ ತಿರ್ಗಾ ಆಮೇಲೆ ತಿರ್ಗಾ ಗಾರೆ ಕೆಲ್ಸಕೋದೆ
ಹಾ
ಹಾ ಗಾರೆ ಕೆಲ್ಸಕ್ ಹೋಗಿ ಹೂ ಮತ್ತೆ ಹಂಗೆ ಕಾಲೇಜ್ ಹೊತ್ಕೊಂಡು ಹೂ ಮುಗಿಸಿದೆ ಹೂ ಪಿಯು ಮುಗ್ಧ ಸೆಕೆಂಡ್ ಪಿಯೂ ಸೆಕೆಂಡ್ ಪಿಯು ಮುಗಿಸ್ಬಿಟ್ಟು ಡಿಗ್ರಿಗ್ ಸೇರ್ಿದೆ
ಹೌ
ನೆಟ್ವರ್ಕ್ ಇಲ್ಲ ನೋಡಿ ನಿಮ್ಮ್ ವಯಸ್ಸಏನ ಕಟ್ ಆಗ್ತಾ ಇದೆ
ಹಾ ನಿಮ್ಗೆಲ್ವ
ಹಾ ಹೌದು ಒಟ್ಟಿನಲ್ಲಿ ಮೊನ್ನೆ ಹೇಳಿದ್ರಲ್ಲ ನೀವು
ಹ
ಮೊನ್ನೆನೆೇ ಹೇಳಿದ್ರಿ ನೆಟ್ವರ್ಕ್ ಇರಲ್ಲ ಅಂತ
ಹಾ ಸ್ವಲ್ಪ ಸ್ವಲ್ಪ ಕಡಿಮೆ ಇದ್ರ
ಹಾ ಗೊತ್ತಾ ಆಯ್ತು ಆಮೇಲೆ ಇದು ಪಿ ಯು ಮುಗಸ್ದಿದ್ದಾರೆ ಕೆಲ್ಸಕ್ ಹೋಗಿ
ಹಾ
ಡಿಗ್ರಿಗ್ ಸೇರ್ಕೊಂಡಿದ್ದೆ ತಿರ್ಗಾ ಮೇಲೆ ಫೋನ್ ತಗೊಂಡು ಹೊಸ ಫೋನು
ಹ
ಹೊಸ ಫೋನ್ ತಗೊಂಡೆ ಇ ಎಮ್ ಐ ಅಲ್ಲಿ ಇ ಎಂ್ ಐ ಕಟ್ಟಕಕ್್ದ ಡಿಗ್ರಿ ಕಾಲೇಜ್ ಬಿಟ್ಬಿಟ್ಟೆ
ಹಾ
ಒಂದು ವರ್ಷ ತಿರ್ಗಿ ಆಮೇಲೆ ಡಿಗ್ರಿ ಬಿಟ್ಟು ತಿರ್ಗ ಆಮೇಲೆ ಇ ಎಮ್ ಐ ಎಲ್ಲ ಕ್ಲಿಯರ್ ಮಾಡ್ಕೊಂಡೆ ಗರೆ ಕೆಲ್ಸಕ್ಕೆ ಹೋಗಿ
ಹಾ
ಆಮೇಲೆ ಕ್ಲಿಯರ್ ಮಾಡ್ಕೊಂಡು ತಿರ್ಗಾ ಆಮೇಲೆ ಮತ್ತೆ ಇವಾಗ ಡಿಗ್ರಿ ಸೇರಿದ್ದೀನಿ ಸಾರ್ ಗೆ ಡಿಗ್ರಿ ಮಾಡ ಕಕೊಂಡೆ ಹಂಗೆ ಹದು ಗಾರೆ ಕೆಲ್ಸ ಮಾಡ್ತಾ ಇದೀನಿ ಹಂಗೆ ಇದು ಮಾಡ್ತಾ ಇದಿದ್ದೀನಿ ಕಾಲೇಜ್ ಮಾಡ್ತಾ ಇದ್ದೀನಿ
ಕರಸ್ಪ್ಣಿಂಗಲ್ ಮಾಡ್ತಾ ಇದ್ಯಾ
ಇಲ್ಲ ಇಲ್ಲ ಇಲ್ಲ ಕಾಲೇಜ್ ಟೈಮ್ ಅಂದ್ರೆ ಇದ ರಜೆ ಇರೋ ಟೈಮ್ ಅಲ್ಲಿ ಹ್ಮ ಇದಕ್ಕೆ ಹೋಗ್ತೇನನೆ ಕೆಲ್ಸಕ್ಕೆ ಹ್ಮ
ಹ್ಮ್ ಸರಿ ಬ್ರೋ
ಹ್ಮ ಸರಿ ಏನ್ರೀ ಸಮಾಚಾರ
ಹೇಳ್ಬೇಕು ಬ್ರೋ ನಮ್ದೇಏನಿದೆ
ಹ್ಮ ಏನ್ ತಿಂದ್ರಿ ಸ್ಪೆಷಲ್ ಊಟ
ಸ್ಪೆಷಲ್ ಎಲ್ಲ ಎಲ್ಲಿಬ್ರು ನಮ್ಮ ಹಳ್ಳಿಯಲ್ಲಿ
ಹ್ಮ್
ಏನೋ ಹೋಟ್ಲ್ಗೆ ಹೋದ್ರೆ ಸ್ಪೆಷಲ್ ಬಿರಿಯಾನಿ ಅಂತಾರೆ
ಹ
ಮನಲಿಲ್ಲಿ ಮುದ್ದೆ ಅನ್ನ ಬೇಳೆಗಾಲ ಸಾಂಬಾರ್ ಮಾಡ್ತಾರೆ
ಹ ಹೌದಾ ಹ್ಮ್ ಸರಿ ಸರಿ
ಸ್ಪೆಷಲ್ ಅಂದ್ರೆ ಏನೋ ಭಾನುವಾರ ಆದ್ರೆ ಸ್ಪೆಷಲ್ ಅನ್ಬೋದು
ಹಾ
ಬೇರೆ ಟೈಮಲ್ಲ ಎಲ್ಲ ಸ್ಪೆಷಲ್ ಅಂದ್ರೆ ಆಗತ್ತಾ
ಅದು ನಿಜನೆ ಬಿಡಿ
ಹ್ಮ್ ಸರಿ ಮತ್ತೆ ಬ್ರು ಮತ್ತೆ
ಮತ್ತೆ ಹೇಳ್ಬೇಕೊಬ್ರು ಹ್ಮ್ ನೋಡ್ಬೇಕು ಅನ್ಕೊಂಡಿದೀರ ನಾಳೆ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದೀರಾ ಕೆಲಸ ಗಿಲ್ಸಾ
ನಾಳೆ ಬೆಳಿಗ್ಗೆನೆ ಕೆಲ್ಸಕ್ ಹೋಗೋಣ ಅನ್ಕೊಂಡಿದ್ದೇನ್ ಗು ಬೆಳಗ್ಗೆ ಆರು